ಹಲೋ ಹಲೋ ಮಗ ಏನ್ ಮಾಡ್ತಿದ್ದೆ
ಕೂತಿದ್ದಮ್ಮಗ ನೀನ
ಹ್ಮ್ ನಾನ್ ಹಂಗೆ ಇದ್ದೆ ಸಿಟಿ ರ್ಯಾಂಕ್ ಏನಾಯ್ತು
ಅ ಕನ ದಷ್ಟಲ್ಲ ಬತಲ್ಲಿಲ್ಲ ಮ ನಿಂದ
ಎಷ್ಟಯ್ತು ಹೇಳನಿಂದ ರಾಂಕ್
ಹಾನ ಎಲ್ಲ ಒಂದು ಹತ್ ಸಾವಿರದೊಳ ಬರತ್ತ ಏನಂದ್ರೆ ಹದ್ೈ ಹೊರಬಂದ
ಹದ್ನೈದು ಸಾವಿರ ಬಂತ ಹ್ಮ್ ಯಾ ಕಾಲೇಜ್ ಸೇರ್ಬೇಕುಂತದ ಏನ್ ತಗೋಬೇಕು ಅಂತಿದ್ಯಾಾ
ಹಾಕಿದ್ದೀನಿ ಹಂಗೆ ಇಂಜಿನಿಯಂಗ್ ತಗೋಣ ಅಂತನಿ ಮತ್ತೆ ಇಂಜಿನಿಯರಿಂಗ್ ಮಾಡಕೋಗಲ್ಲ ಈಗ ಟಾಪ್ ಟೆನ್ ಕಾಲೇಜಸ್ ಗಳಿಗೆ ಹಾಕಿದೀನಿ ಹತ್ರ ಅಲ್ಲ ಯಾವ್ದ್ ಕರ್್ರೂ ಕೊ ನನಗೆ
ಹಾ ಐದು ಆನು ಅಂದು ಟೆನ್ ತೌಸಂಡ್ ಬಂತು ರ್ಯಾಂಕಿಂಗು
ಒ ಟ್ವೆಂಟಿ ತೌಸಂಡ್ ಅಂತ
ಅಲ್ಲ ಟೆನ್ ತೌಸಂಡ್ ಟೆನ್ ತೌಸಂಡ್ ಬಂದಿರೋದು ಕಾಮಿಡಿಯ ಅಲ್ಲ
ವೆ ಟ್ವೆಂಟಿ ತನಾ ಎ ಕಟ್ಟಿ ಮಾಡ ಎತ
ಟ್ವೆಂಟಿ ತೌಸಂಡ್ ಬಂದಿದೆ ಸುಮ್ಮನೆ ಕಾಮಿಡಿಯಾಗಿ ಹೇಳಳಿದ್ದದಾ
ಹ್ಮ್
ಹ್ಮ್ ನಾನಾ ನರ್ಸಿಂಗ್ ತಗೋಬೇಕು ಅಂತ ಇದ್ದೆ ಬಿ ಸಿ ಐ
ವೌನ ತಲಮ
ಇಂಜಿನಿಯರಿಂಗ್ ಸುಮ್ಮನೆ ವೇಸ್ಟ್ ಆಫ್ ಲೈಫ್ ಸಮ ಪಿ ಸಿ ಎಂ ಬಿ
ಬಯಲಜಿ
ಹ್ಮ್
ಹ್ಮ್ ಮತ್ತೆ ಮಗಾ
ಮತ್ತೇನಿಲ್ಲ ಅದೇ ಸ್ವಲ್ಪ
ನದ್ರ ಕಾಲೇಜಿಂದ ಫೋನ್ ಬಂದಿತಾ
ಹೂನ್ ಬಾತಿವೆ ಸುಮಾರು ಬರ್ತಿದ ದಿನಕ್ಕೆ
ಹ್ಮ್
ಏನು ರೆಡಿ ಆಗ್ತಿಲ್ಲ ನೀನೇ ಹೇಳಿ ಆದಾರ ಒಂದು ಟಾಪ್ ಕಾಲೇಜ್ಗ್ರರೆ ಯಾವ
ನರಸಿಂಗ ಈಗ ಶಿವಮೊಗ್್ದಲ್ಲ ಇದೆಲ್ಲ ಹೋಗ್ ಮಗ
ಶಿವಮೊಗ್ಗದಲ್ಲ ಇದಯಾ ಹ್ಮ್ ಎರಡಲ್ಲೂ ವಿಚಾರ್ಸ್ಕೊಂಡ್ ಬರ್ತೀನಿ ನೀನು ಯಾವ್ ಕಾಲೇಜುಗೊಗ್ತಿದೆ
ನಾನ್ ದ ಗ್ರೇಟ್ ಹ ಅದೇ ಹೇಳ್ದಲ್ಲ ಮಗ ಹತ್ ಕ ಹಾಕಿದೀನಿ ಹತ್ ಕಾಲೇಜ್ ಹಾಕಿದೀನಿ ಹತ್ತಾ ಸೆಲೆಕ್ಟ್ ಆದ್ರರು ಅದುಕೆ ಸೆಲೆಟ್ ಅಡ್ಮಿಷನ್ ಮಾಡಸ್ಕೊಂತರ ಲೇಟ್ ಆಗತ್ತ ಹತ್ ಸಾವಿರ ಬತ್ಂಕ್ ಹತ್ ಸಾವಿರ ಬಂದ್ರ ಬಂತಾರ ಸೀಟ್
ಹ್ಮ್ ಸರಿ ಮತ್ತೆ ಇನ್ನೇನು ಇಂಜಿನಿಯರಿಂಗ್ಗೆ ತಗೋಬೇಕು ಅಂತ ಫಿಕ್ಸ್ ಆಗಿ
ನಾನೀಗ ಇಂಜಿನಿಯರಿಂಗ್ ಎಲ್ಲ ಈಗ ಬೇಡ ನರ್ಸಿಂಗ್ ಮಾಡ್ಬೇಕು ಅಂತ ಇದಿ ಮನೆಗ ಹಂಗೆ ಹೇಳ್ತ ನರ್ಸಿಂಗಗೆ ಮಾಡುವ ಅಂತ ಮಾ ಇದು ಅದಕ್ಕೆ ಅಪ್ಲಿಕೇಶನ್ ಹಾಕ್ತೀನಿ ನ ಸಿಗ್ಲಿಲ್ಲ ಅಂದ್ರೆ ಆಮೇಲ್ ನೋಡ್ತೀನಿ ಇಂಜಿನಿಯರಿಂಗ್ ನಾನು ಬರ್ಬೇಕು ಅನ್ಸುತ್ತೆ ನೀನ್ ಟ್ವೆಂಟಿ ಡ್ ರ್ಯಾಂಕ್ ಎಲ್ಲ ಸಿಗುತ್ತೆ ಅನ್ಸುತ್ತೆ ಆಲ್ಮೋಸ್ಟ್
ಆರಾಮ ಸಿಗತ್ತೆ ಇದು ಇಂಜಿನಿಯರಿಂಗ್ ಲ್ಲಾ ಇಂಜಿನಿಯರಿಂಗಂದ್ರ ಈಗೆ ಮ್ಮೆಲ್ ಅವೆಲ್ಲ ತುಂಬಾ ಇಂಪ್ರೂವ್ ಆಗ್ತಿದಯಾ ಐ ಎಸ್ ಅವೆಲ್ಲ ಹ ಬ್ರಾಂಚ್ಗಳು ಇಂಪ್ರೂವ್ ಆಗ್ತಿದೆ ಒಳ್ಳೆ ಕೆಲ್ಸ ಸಿಗತ್ತೆ
ಹ್ಮ್
ಮದುವೆ ಆದಲ್ಲ ಅಂತ
ಹ ಏ ಈ ಮದುವೆ ಬಗ್ಗೆ ಎಲ್ಲ ಈಗಿಲ್ಲ ಇಂಟ್ರೆಸ್ಟ್ ಬಸ್ಟ್ ಕಾಲೇಜಸ್ ಏರ್ಬೇಕುಅಷ್ಟೆ ಅಕ್ಕಪಕ್ಕ ಮನೆಯದು ಮಾತಾಡಗಾರನ್ನ ಕೇಳಸ್ಕೊಳಕ್ಕ ಆಗಲ್ಲ ಒಂದ್ ಒಳ್ಳೆ ಕಾಲೇಜ್ ಸೇರಿ ನಿಮ್ಮ ಮನೆ ಬಿಟ್ಟು ಹಾಸ್ಟ್ಲ್ ಮಾಡ್ಕೊಂಡ ಒಳಗೆ ರೂಮ್ ಮಾಡ್ಕೊಂಡು ಆರಾಮಗರ್ಬೋದು ಇಲ್ಲಿರಾಕ್ ಆಗಲ್ಲ
ಅಕ್ಕಪಕ್ಕ ನೂರ್ ಮಾತಾಡ್ತಾರ ಅದನ್ನೆಲ್ಲ ಕೇಳ್ಬಕ್ಂತ ಏನಿಲ್ಲ
ಕೇಳ್ಬೇಕಂತ ಏನಿಲ್ಲ ಆದರೂ ಸ್ವಲ್ಪ ನಮಿಗೂ ಎಷ್ಟ ಅಂತ ಕೇಳಣ ಕೇಳ ಅಷ್ಟು ಕೇಳಬಹ ಅದು ಅದಾದ್ಮೇಲೆ ಪೇಶನ್ಸ್ ಮುಗ್ದಿ ಮೇಲೆ ಏನು ಮಾಡೋದಪ್ಪ
ಏನಿಲ್ಲ ಓದಲ್ಲ ಅಂದ್ಬಿಡ ಅಷ್ಟ ಅಷ್ಟ ಅವ್ರ ಮೇಲೆ ನಿನ್ ಹೇಳಿದ್ರೆ ಸಾಕು ಓದಲ್ಲ ಅಂದ್ರ ನೀ ಹೇಳಕ್ಕಿಂತ ಮುಂಚೆ ಇಡೀ ಊರಿಗೆ ಅಬ್ಬಿ ಇರತ್ತದ
ಏ ಹಂಗೇನಿಲ್ಲ ನಾನು ಹ್ಮ ನೋಡೋಣ ಮತ್ತೆ ನೀನು ಈಗ ಇಂಜಿನಿಯರಿಂಗ್ ಬಿಟ್ಟು ಬೇರೆ ಅದಕ್ಕು ಆಗಂಗಗೆ ಇಷ್ಟ ಇ ನೀನ್ ನರ್ಸಿಂಗ್ ಹಾಕು ನೋಡೋಣ ಬಂದ್ರು ಬ ಬರ್ಬೋದು ನೀಂಗ ನೀನು ಬಯಲುಜನ ಅಲ್ಲ
ಹೌದು ನಾನ ಸೀಟ ಬಯಲಜ ಅನ್ಸು ಕಮ್ಮಿ ಬಂದ ಮಾಡ ಅದಕ್ಕೆ
ಆಯ ಅದ್ರಗ್ ಏನ್ ಟೆನ್ಷನ್ ಇಲ್ಲ ಮುಂದಲ್ಲಿ ನೋಡ್ರೆ ಆಯ್ತು ಇ ಗ್ ಮಾಡ ಸುಮನೆ ಯಾಕೆ ವೇಸ್ಟ್ ಲೈಫ್ ಲೈಫ್ ವೇಸ್ಟ್ ಮಾಡ್ಕೊಂತ ಇದ್ಯಾ ನೀನ ಅಲ್ಲಿ ಓದಲ್ಲ ಅಂತ ನನ್ ಗೊತ್ತು ಅಲ್ ಹೋಗಿ ಹುಡ್ಗೀರ್ ನೋಡೋದು ಹಂಗೆ ಹಂಗಗೆ ಮಾಡ್ತಿಯಯ ಗೊತ್ತ ನೀ ಶೋಕ ಎಲ್ಲಾ ಮಾಡ್ತೀಯಾ ನೀ ಅದಕ್ಕೆ ಕಾಲೇಜಿಗೆ ಹೋಗ್ತಿರೋದು ಇಂಜಿನಿಯರಿಂಗ್ ಕಾಲೇಜು ಮನೆ ಬಿಟಿ ಎಲ್ಲಾ ಗೊತ್ತು ಸುಮ್ನೆ ಇಂಜಿನಿಯರಿಂಗ್ ನರ್ಸಿಂಗ್ ಮಾಡಿದ ಅದಕ್ಕಿನ್ನ ಚೆನ್ನಾಗಿರೋ ಹುಡುಗಿಯರು ಸಿಗ್ತಾರೆ ಯಾಕೆ ಒಳ್ಳೇಲ್ಲ ಅರಾಮಾಗಿ ಇದು ಮುಂದೆಲ್ಲ ಇದು ಸ್ವಲ್ಪ ಇದು ಇಂಪ್ರೂವ್ ಆಗುತ್ತೆ ನಿನ್ನ ನಾಲಡಸ್ಲ್ಲ ಇಂಪ್ರೂವ್ ಆಗುತ್ತೆ ಬೇರೆ ಬೇರೆ ಬೇರೆ ಬೇರೆ ಸ್ಟೇಟಿಂದೆಲ್ಲ ಬರ್ತಾರೆ ಕಾಲೇಜಿಗೆ ಹ ಇದು ಇರ್ಬೋದು ನೀನು ಇಂಜಿನಿಯರಿಂಗ್ ಸೇರಿ ಏನೂ ಯೂಸ್ ಇಲ್ಲ ಅದ್ರಲ್ಲಿ ಇಂಜಿನಿಯರಿಂಗಗೆ ಯೂಸ್ ಇಲ್ಲ ಏನೋ ಒಂದು ನನ್ನ ನರ್ಸಿಂಗ್ ಜೊತೆ ನನ್ನ ಜೊತೆ ಬ ನಾನು ಇನ್ನ ಸೇಮ್ ಕಾಲೇಜಿಗೆ ಆರಾಮಾಗಿರ್ಬೋದಿತ್ತು ನನಗೂ ಯಾರು ಗೊತ್ತಿರಲ್ಲ ಹೋದ್ ತಕ್ಷಣ ಕಾಲೇಜ ಅಲ್ಲಿ ನೀನ್ ಬಂದು ಆಗದು ನೋಡು ಒಂದ ನರ್ಸಿಂಗು ಒಂದ್ ಹಾಕು ನೋಡೋಣ ಬಂದ್ರು ಬಂತು ಇಲ್ಲ ಅಂದ್ರ ಬೇಡ ಬರುತ್ತೆ ನಿನ್ ಫಿಫ್ಟೀನ್ ತೌಸಂಡ್ ರ್ಯಾಂಕ್ ಅಂದ್ರೆ ಇನ್ನೇನ್ ಬರುತ್ತೆ ಹ ಆಲ್ಮೋಸ್ಟ್ ಸಿಕ್ಕಂಗೆ ಅದು ಕಾಲೇಜಿಗೆ ಸಿಕ್ಕ ಗೆ ನೋಡು ಬಂದ್ರೆ ಇಬ್ರು ಜೊತೆ ಹೋಗೋಣ ಜೊತೆ ಹೋಗೋದು ಬರೋದು ಮಾಡ್ಕೊಂಡ ಆರಾಮಾಗಿ ಜಾಲಿಯ ಆಗಿರ್ಬೋದು ಯಾವ ಟೆನ್ಷನ್ ಇಲ್ದಂಗೆ ನಂದೇ ಬೈಕ್ ಐತೆ ಇಬರು ಬೈಕ್ನಾಗ ಹೋಗೋಣ
ನಮ್ಮ ಅಪ್ಪನು ಒಂದು ಬು ಅಂತ ಹೇಳಿ ಹ್ಮ ಕ್ಲಾಸಿಕ್ ಮ ಒಂದ್ ಎರಡು ಎರಡೂರ್ ಲಕ್ಷ ಹೊಸದ್ ಬಿಟ್ಟಿದಾರಲ್ಲ ಈಗ ಮಾಡಲ್ಲ ಅದ ಕೊಡ್ತೀನಿ ಅಂತ ಹೇಳಾರೆ ಫುಲ್ ಕ್ಯಾಶ್ ಮಗ ಐಫನ್ ಐಫೋನ್ ಅದುಐ್ಯಾಡವೆಲ್ಲ ಕೊತ
ಐಫೋನ್ ತಗೊಂಡಾ
ನಡಿನ್ ಪ್ರೊಮ್ಯಾಕ್ಸಂಗ್
ಹ ಒಬ್ಬ ಒಬ್ಬ ಒಬ್ಬ ನಾನು ತಗೋಬೇಕು ಅಂತ ಇದ್ದೆ ನ ಾ ನಾಳೆ ತಗೊತೀನಿೇಳಿ ನಾಳೆ ಹೋಗಿ ಶೋರೂಮ್ಲ್ಲೇ ಇನ್ನೊಂದು ಹೊಸದ ಬಿಡಿಸ್ತೀನಿ ನಿನ್ ಹತ್ರ ಐಫೋನ್ ಸೆವೆಂಟೀನ್ ಪ್ರೋ ಮ್ಯಾಕ್ಸ್ ಇದೆ ಅದದು ನೀನು ಹೇಳ್ದೇಗ ಒಂದು ಐಫೋನ್ ಸೆವೆಂಟೀನ್ ಏಯ್ಟೀನ್ ಪ್ರೋ ಮ್ಯಾಕ್ಸ್ ತಗಂತೀನಿ ನೋಡೋಣ ಎರಡು ಫೋನ್ ಇರ್ಲಿ ಟೆನ್ಶನ್ ಇಲ್ಲ ನಿನ್ ಬೈಕ್ ಐತಲ್ಲ ನಿನ್ ಬೈಕ್ನ ಹೋಗೋಣ ಏನ
ಗಿಗಿ ಸಿಕ್ ಬಿರೆ ಆಮೇಲೆರಿ
ಯಾವಾಗ ನೋಡೋಣ ಈಗ ಫಸ್ಟ್ ಇಬ್ರ ಜೊತೆ ಓದಿ ಆಮೇಲೆ ಅಲ್ಲ ಇದು ಮಾಡ್ಕಲನಾ
ಅದು ಮಗ ನನ್ ಸಿಂಗಲ್ ಸೀಟರ್ ಮಗ ಅದು
ಸಿಂಗಲ್ ಸೀಟಾ
ಅಲ್ಲ ಕ್ಲಿಕ್ ಹುಡುಗಿ ಸಿಕ್್ಮೇಲೆ ಆಾಕ್ಸಣ ಅ ಕ್ಲಾಸಿಕ್ ಅಲ್ಲಾ
ಅಲ್ಲ ಬೈಕ್ ನೋಡ್ಕೊಂಬಂದ್ಯಾ ಹೋಗಿ
ಹಾ ಸೀಟ್ ತರ್ಸಿ ತಿಮಗೆ ಅಲ್ಲಿ ಇರತ್ ಮನೇಲಿ ಇರತ್ತ ಅದು ಒಂದಂದು ಹುಡ್ಗಿ ಸಿಗೋವರ್ಗೂ ಹಗೆರ್ಗೂ ಒ ಸುನ್ನೋಡ ದೇದ ಕುಡಿಯರ್ ಕುಡಿಯರ್ ಫ್ರೆಂಡ ಆ ಅವದು
ಯಾವಾಗ ಬಿಡಿಸತಿ ಯಾವಾಗ
ಹ್ಮ್ ಇನ್ನೊಂದೆರಡು ದಿವ್ಸ
ನಾನು ಓಡ್ತೀನಿ ನಾನು ಕರಿ
ಹ್ಮ ಸರಿ ಸರಿ ಅದ ನಾ ನರ್ಸಿಂಗ್ ಸೇರದ್ ಡೌಟ್ ಕಣೋ
ಏ ನೋಡಾರ ಅದು
ಹ ಅದೇಕೆ ಕೇಳಿ ಹಳ್ತನಿ ಅಲ್ಲೆಲ್ಲ ಅಲ್ಲೆಲ್ಲಾ ಬರ ಕೇರೆಳ ಗಟಿಗಳಿರ್ತಾರೆ
ನಾವು ಕೇರಳ ಕೊಟೆಗಳು ಒಳ್ಳೆ ಕೈ ಕೈಿ ಅಂತಿರ್ತವೆ ಅವು ಒಳ್ಳೆ ಎಸ್ತಟಕ್ ಎಸ್ ತಟಕ್ ಅಂತಿರ್ತವೆ ಬ್ರೇ ಮುಸ್ಲಿಮ್ಸು ಅ್ಮೇಲೆ ಅಾದ್ಮೇಲೆರು ಆಮೇಲೆ ಅವರು ಪೇಶಂಟ್ ಬೇಕಾ ಗೋರ್ಮೆಂಟ್ ಗೌರ್ಮೆಂಟ್ ಕಾಲೇಜುಲಿ ಇಲ್ಲಿ ಕರ್ಕೊಂಡು ಹೋಗ್ತಾರೆ ಕಣ ಹಾಸ್ಪಿಟ್ಲ್ ಅಲ್ಲಿ ಇಲ್ಲಿ ಅವೆಲ್ಲ ಕ್ಲೀನಿಂಗ ಎಲ್ಲ ಬೇಕು ಅವ್ರಿಗೆಲ್ಲ ತೊಡಿಬೇಕು ತಕ್ಬೇಕು ಅವರುಲ್ಲ ಬಾ ಅದೆಲ್ಲ ಆಗಲ್ಲ ಕಣೋ ನಮ್ಮ್ ಕೈಲಿ
ನೋಡ ಮರ ಏನೋ ಒಂದು ಮಾಡು ನೀನು ಸರಿ ತಗೋ ಆಗ್ಲಂದ್ರೆ ಬೇಡ ಇಂಜಿನಿಯರಿಂಗ್ ಯಾವಾವ ಕಾಲೇಜ್ ಹಕಿದೆಯ ಎಲ್ಲ ಟಾಪ್ ಕಾಲೇಜ
ಹ್ಮ್ ಟಪ್ ಪ್ರೆ ಕಾಲೇಜೆ ಾಕಿಿದಿನಿ
ಹ್ಮ್ ನಾನ್ ಅದೇ ಹೇಳ್ದಲ್ಲ ಶಿವಮೊಗ್ಗ ನರಸಿಂಗಗಂಧಿ ಏದಲ್ಲ
ಹ್ಮ್ ಅದು್ ನಮಚ ನಮಚ ಕಬನ್ ಫ ಕಾಲೇಜ್ ಹೋಗುವ ನಾನು ಹೇಡ್ತೀನಿ
ಹ್ಮ ಸರಿ ಮತ್ತೆ ಯಾವಾಗ ಸಿಗದು ಫುಲ್ಲ ಬಸಿನ ಅಏನ್ ಸಿಕ್ತ ಇಲ್ಲ
ಹ್ಮ್ ಬೀಜಿ ಖಾಲಿ ಕೂತಿದೀನಿ ನೋಡಪ್ಪ ಒಂದ ಹುಡ್ಗಿ ಎಲ್ಲ ಏನೆಲ್ಲಾ
ಬಾ ಮತ್ ಹೊರಬರನ
ಬೈಕ್ ತಗ ಬರ್ತಿಯಾ
ಹ್ಮ್ ಬರ್ತೀನಿ ಬರ್ತೀನ್ ಬೈಕ್ ತಗೊಂಡ್ ಬರ್ತೀನಿ ಎಲ್ಲಾದ್ ಇವತ್ತು ಫುಲ್ ಮಳೆ ಬರ್ತೈತಿ ಅಲ್ಲಾದ್ರೂ ಒಂದು್ ಲಾಂಗ್ ಟ್ರಿಪ್ ಹೋಗೋಣ
ಹ್ಮ್ ಒಂದು ಸುುತ್ತಾಕಟ್ಟ ಮುಕ ಮರಂಬ
ಹಾ ಏ ಅದೆಲ್ಲಾ ಬೇಡ ಮರ ಈಗ
ಕಟ್ಟ
ಅದೆಲ್ಲಾ ಬಡಾ ಈಗ ಲಾಂಗ್ ಟ್ರಿಪ್ ಪಕರೋನ್ಪಾ ಒಳ್ಳೆ ವೆದರ್ಗೆ ಈಗ ಒಳ್ಳೆ ಇದಕ್ಕೆ ಈ ಸೈಡ್ ಹೋಗ್ಬಿಟ್ರೆ ಫಾಲ್ ಸೈಡು ಒಳ್ಳೆ ವ್ಯೂ ಸಿಗುತ್ತೆ ಬೆಟ್ಟೂ ಸೈಡ್ ಹೋಗಿಡಣ ಹೋಗಿ ಒಂದ್ವ್ಸ ಇದ್ದ ರಾತ್ರಿ ಬಂದ್ಬಿಡಾನ ರಾತ್ರಿ ಸತಿ ಬಡದಾನ ಇತ್ಗ ಮನ್ಯಾಗ ಹೇಳ್ಬಾ ಒಂದು ಒಂದ್ ಮಾತ್ ಹೇಳ್ಬಾ ಮನ್ಯಗೆ ಹಿಂಗ ಒಕ್ಕಿದ್ದೀನಿ ಅಂತ
ಹೇಳ್ತೀ ತಗೊಂದ್ ಬರ್ತಾ ಬಟ್ ತಗೊಂಬ ಬುಲೆಟ್ ವ
ಬುಲೆಟ್ ನಾ ಅಪ್ಪ ತಂದ ಹೋಗಿದ್ದ ನಾವು ಅಪ್ಪಂದು ಬೈಕಲ್ಲಿ ನಂದ ನಂದರಲ್ಲಿ ಡವಕು ವಗೆ ತಗೊಂಬರ್ತೀನಿ ಹಾ ನನ್ ಬೈಕ್ ತಗೊಂಬಡ್ತೀನಿ ಹೋಗೋಣ ಜೊತೆಗಿಬ್ರು ರೆಡಿಯಾಗಿ ಮ ಇನ್ನೇನು
ಇಲ್ಲ ಇನ್ನಬ್ರು ಫ್ರೆಂಡ್ಸ್ ಬರ್ತಾರ ನೋಡೋ ನಮ್ದ್ ತ ನ್ದ ತಾರ ಐತಲ್ಲ ತತ್ಕೊ್ ಬರ್ತೀಿ
ಏ ಎಂಗ್ ಎಂತ ಬುದ್ಧಿ ಇರದಿ ಮಳೆ ಬರ್ತೈತಿ ತಾರ್ ತಾಂದೋಗನ್ ಕಾರ್ ನೇ ಹೋಗೋಣ ಬೈಕ್ನೇ ಹೋಗ್ಬೇಕ ಅದು ಮಜಾ
ಅಲ್ಲ ನನ್ ತಾರು ಮೇಲೆ ಓಪನ್ ಮಾಡ ಓಪನ್ ತಾರಲ್ಲ ತಂದಬೋದು
ಏ ಅದೆಲ್ಲ ಬೇಡ ಇಬ್ರೇ ಹೋಗೋಣ ನಾವ ಇಬ್ರೇ ಜ ಜಲ್ದಿ ರೆಡಿ ಆಗು ಬರ್ತೀನಿ ಮನೆ ಹತ್ರ ಬರ್ತೀನಿ
ಹ್ಮ್ ಸರಿ ಆಮೇ ಈಟೆ ನಿನ್ಕಿಂತ ಜಾಸ್ತಿ ರಂಕ್ ಕಮ್ಮಿ ರ್ಯಾಕ್ ಬಿತ್ತಂದೆ ದಬ್ಬ ಬಿಟ್ಟಿ
ಏ ಇಲ್ಲ ಇಲ್ಲ ಇಲ್ಲ ಸರಿ ಸರಿ ತಗೋ ಜಲ್ದಿ ರೆಡಿ ಆಗುವ ನಾನು ರೆಡಿ ಆಗ್ತೀನಿ ಹಾ ಸರಿ ಸರಿ ತಗ